ನಮಸ್ಕಾರ್ರೀ ಯೋಗೀಶ್ ಅವ್ರೆ ಆರಾಮಿದೀರ್ರಿ.
ಅರಾಮದೀವ್ರಿ ನೀವೆಲ್ಲ ಅರಾಮಿದೀರಾ.
ಹ್ಮ್ ನಾವ್ ಆರಾಮ ಇದೀವಿ ನೋಡ್ರಿ ಸಾಯಂಕಾಲ ಆಗೆದ ಚಾಯ್ ಗೀ ಕುಡ್ದೀರಿಲ್ರಿ.
ಆ್ ಚಾಯ್ ಗೀ ಕುಡೆಲ್ರೀ ಚಾಯ್ ಕುಡಿಯೋದ್ರಿದ್ದ ಆರೋಗ್ಯಕ್ಕ ಹಾಳಾಗುತ್ತ ಅದ್ರದ್ದ ಏನ್ ಯೂಸ್ ಇಲ್ಲ ಅದಾದ ತಾತ್ಕಾಲಿಕ ಖುಷಿ ಅಷ್ಟೇ ಅದು.
ಯಾರು ಹೇಳಿದ್ರಿ ನೀವು ಚಾಯ್ ಕುಡೋದ್ರಿಂದ ಆರೋಗ್ಯ ಹಾಳಾಗತ್ತಂತ ಅದು ಮಿತಿಯಾಗಿ ಕುಡದ್ರೆ ಎಲ್ಲರಿಗು ಒಳ್ಳೇದು ಅದು ತೇಳು ಕುಡದ್ರೆ ಎಲ್ಲರಿಗೂ ಕೆಟ್ಟದ್ದ ಆಗುತ್ತ ಗೊತ್ತಾದ್ರಿ.
ನಮಗೆ ಅದು ಯಾಕಂದ್ರೆ ನಮ್ಗೆ ಇಷ್ಟ ಆಗಲ್ರಿ ಚಾ ಕುಡೆದು ನಾವು ಕಾಫಿ ಕುಡಿತೀವಿ.
ಇಲ್ಲ ಚಹಾ ಕುಡಿಯೋದ್ರಿಂದ ಮೆದುಳು ರಿಫ್ರೆಶ್ ಆಗ್ತದ್ರಿ ಮತ್ತೆ ಮೆದುಳಿನಲ್ಲಿ ನೀವು ಹುಚ್ಚರಿಗೆ ನೀವು ಏನಾದ್ರೂ ಓದ್ಬೇಕಾದ್ರೆ ನಿಮ್ ಈ ಮೆದುಳಿನಲ್ಲಿ ಬಾಳ ನೆನ್ಪುಳಿಯ್ತವ್ರಿ ಬೇಗ ಅರ್ಥ ಆಗತ್ರಿ.
ಅ ಅದಕ್ಕೆ ಇಷ್ಟು ಜಾ ಇವತ್ತಿಂದು ಸಸ್ಯ ರೋಗಶಾಸ್ತ್ರ ಯಾವ ರೀತಿ ಆಯತ್ರಿ ನಿಮ್ದು ಪರೀಕ್ಷೆ.
ನಮ್ದು ಸಸ್ಯ ರೋಗ ಶಾಸ್ತ್ರ ಒಂದ್ ಲೆಕ್ಕದಮ್ಯಾಗ ಆಗ್ಯಾದ್ರಿ ಚೆನ್ನಾಗೇನ್ ಆಗಲ್ರಿ ಅವೂ ಬರೀ ರೋಗದ್ ಬಗ್ಗೆ ಕೇಳದು ಜಾಸ್ತಿ ರೋಗದ ಬಗ್ಗೆ ಕೇಳನ್ರಿ ಆದ್ರರು ಹೇಳಿದ ಚೆನ್ನಾಗ್ ಬರ್ದಿಲ್ರರಿ ನಾವವು ಅವ್ರಿ ಜಾಸ್ತಿ ಹೇಳ್ಯಾರಿ ಟಾಪಿಕ್ ಅದ್ರ
ಇಲ್ಲಾರೀ. ಎಲ್ಲಾ ನಾವು ತಪ್ಪ ಮಾಡಿದೀವಿ ಅವ ಪಾಪ ನಿನ್ನೆ ಏನು ಹೇಳಿದ್ನ ಕ್ಲಾಸ್ ತರಗತಿಯಲ್ಲಿ ಅದ್ನೇ ಕೇಳಿದ್ದಾನೆ.
ಹ ಹೌದ್ರಿ ನಿನ್ನೆ ತರಗತಿಯಲ್ಲಿ ಹೇಳಿದ್ದು ತೋ ತ ತೇಕಡ ತೊಂಬಷ್ಟರಷ್ಟು ಪ್ರಶ್ನೆಗಳು ಅಲ್ಲಿದ್ದ
ಅಲ್ಲ್ದನ ಬಂದಾವ್ರಿ ನಾವು ಓದ್ಲಿಲ್ರಿ. ನನಗೆ ಯ ರೀತಿ ಆಗ್ಬಿಟ್ರಿ ಅಂದ್ರೆ ಗುಲ್ಬರ್ಗ ಪ್ರಶ್ನೆ ಪತ್ರಿಕೆಯನ್ನ ಹಾಕ್ಬಿಟ್ಟಿದ್ರಿ.
ಹ ಹೌದ್ರಿ ನೀವು ಗುಲ್ಬರ್ಗ ಪ್ರಶ್ನೆ ಪತ್ರಿಕೆ ಓದಿರಲ್ರಿ ನೀವೆಲ್ಲ.
ಹಾ ನಾವು ಗುಲ್ಬರ್ಗ ಪ್ರಶ್ನೆ ಪತ್ತಿಕೆ ಓದಿ ನಾನು ಅಂಕವನ್ನು ತುಂಬಾ ಚೆನ್ನಾಗ್ ತೆಗಿತೀನಿ ಅನ್ಕೊಂಡಿದ್ರಿ ನಮಿಗೆ ಇದುನ್ನು ಆಗ್ಬಿಟ್ಟಿದೇ ಅದು ಬಾಯ್ ಪಾಠ ಆಗ್ಬಿಟ್ಟಿದ್ರಿ ಅದು.
ಹಾ ಇವಾಗ ಹೋದ್ಮೇಲೆ ಏನಾದ್ರು ಮತ್ತೆ ಅದುಕ್ಕ ಪರಿಜ ತು ಪಟ್ರೆ ಏನ್ ಆಗಲ್
ಹೌದ್ರಿ ಹೌದ್ರಿ ನನ್ದು ಇದು ಒಂದು ಪರೀಕ್ಶ್ ತೇ ನೋಡ್ರಿ ಈ ರೀತಿ ಆಬಿಡ್ತು. ಯಾರ್ರಿ ಹ್ಮ್ ಹೇಳ್ರಿ ಕೇಳಿಸ್ತಿದೆ. ಹೌದ್ರಿ ಗೊತ್ತು.
ನಿನ್ನೆ ಅವರು ನಮ್ಮ ನಮ್ಮ ಗುಂಪಿನಲ್ಲಿ ನಮ್ಮ ಮೊಬೈಲ್ ಅಲ್ಲಿ ಒಂದ್ ಗುಂಪ್ ಇದೆ ಅದ್ ಆ ಗುಂಪಿನಲ್ಲಿ ಇದ ಹಾಕಿದ್ರೀ ಕ್ವಶನ್ ಪೇ ಇದು ಪ್ರಶ್ನೆ ಪತ್ರಿಕೆ ಮತ್ತು ಆ
ಅವಾ ನಾನ್ ಅವನ್ ನೋಡಿ ಕೆಂದೆ ನಾ ಮತ್ತೆ ಹಂಗಾಗಿದ್ ಯಾಕಂದ್ರೆ ಅವ ಗುಲ್ಬರ್ಗದ ವಿಶ್ವ ವಿದ್ಯಾಲಯದಲ್ಲಿ ಓದ್ತಿದ್ದಾನೆ. ಹಂಗಾಗಿ ಅವ್ನ್ ನಂಬಿ ಬಿಟೆ ನಾನು ಯಾಕಂದ್ರೆ ಈ ನಮಿ ಮಾಡ್ತಿರೋ ಗುರುಗಳು ಅಲ್ಲೇ ಇದ್ದಾರೆ. ಹೀಗಾಗಿ ಅವ್ರಿಗ್ ತೆಗ್ದಿರೋದೇ ನಮ್ಮೇ ತೆಗಿತಾರ ಅನ್ಕಂದೆ ಹಾ
ಗೆ ಮೇಲ್ಗಡೆ ಒಂದ್ ಎರಡು ಮೂರು ಮುಖ್ಯವಾದ ಪ್ರಶ್ನೆಗಳ್ನ ಹಾಕಿದ್ರೆ ಅವು ಕ ಅವೇ ಬಂದಾವ್ರೀ ಒಂದು ನಾಕ್ ಕೈದ್ ಮುಖ್ಯವಾದ ಪ್ರಶ್ನೆಗಳ್ ಹಾಕಿದ್ರಿ ನೀವ್ ನೋಡಿಲ್ಲ ಅನ್ರೀ ಅವು ಓದಿದ್ರೆ ಅವು ಬರ್ತಿದ್ವಿ ರೀ
ಹೌದ್ರಿ ನಾ ಎಷ್ಟ ಒಂದು ಆರೇನೋ ಬರಂಗೆ ಬರ್ದಿದ್ದೇನ್ರಿ ಅಷ್ಟೇನಂದು
ಹಾ ಒಟ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಹತ್ತು ಹತ್ತು ಪ್ರಶ್ನೆ ಗಳಿದ್ವು ರೀ ಅದ್ರಲ್ಲಿ ನೀವು ಎಷ್ಟು ಉತ್ತರಗಳನ್ನು ಮಾಡಿದೀರಿ
ನಾ ಸುಮ್ನೆ ಯಾವು ಖಾಲಿ ಬಿಡ್ಬಾರ್ದಂದ್ ಅಂದ ಎಲ್ಲಕ್ಕೂ ಮುಟ್ಬಂದಿನ್ರಿ ನೀವ್ ಒಂದ್ ಕೇಳಿದ್ರೆ ತುಂಬಾ ನಕ್ ಬಿಡ್ತಿರಿ ಅಲ್ಲಿ ಉತ್ತರ ಕರ್ನಾಟಕ ಜಿಲ್ಲೆಗಳು ಅಂತಾ ಒಂದು ಅಧಿಕ ಅಂಕ ಕೇಳಿದ್ರಲ್ರಿ ಅಲ್ಲಿ
ಹಾ ಹೌದ್ರಿ ಕೆಳಗಡೆ ಲಾಸ್ಟಿಗೆ ರಾ ಕೊನೆಯಲ್ಲಿ ಒಂದು ಅಧಿಕಾಂಕ ಪ್ರಶ್ನೆ ಇತ್ತ ರೀ
ಹಾ ಯಾ ಯಾ ಜಿಲ್ಲೆಯದ್ ಬರ್ದೀರಿ ಹೆಸರು
ಅದು ಜಿಲ್ಲೆ ಬರಿಬಾರ್ದ್ರಿ ಜಿಲ್ಲೆಯಲ್ಲಿರೋ ಒಳಗಿರುವ ಆ ಅದು ಇದುರ್ ಬಗ್ಗೆ ಬರಿಬೇಕ ಆ ಕೀಟನ ಯಾವ್ದಿರ್ತ ಅದ್ರೊಳಗ ಅದ್ರು ಬಗ್ಗೆ ಬರಬೇಕ್ರಿ ಜಿಲ್ಲೆ ಹೆಸ್
ಹ್ಮ ನಾವ್ ಜಿಲ್ಲೆ ಹೆಸ್ರು ಬರ್ದ್ ಬಂದಿದ್ದೀವ್ರಿ ನೀವ್ ಲೆಕ್ಕ ಹಾಕ್ಯರ ನಾವ್ ಯಾರೀ ಓದಿರ್ತೀವ್ ಹುಡುಗ್ರು ಎಲ್ಲಾ ಬಂದು ಅದುನ್ ಬರಿಬೇಕ್ ಇದುನ್ ಬರಿಬೇಕ್ ಅದನ್ ಬರ್ದ್ ಬಿಟ್ ಟ್ಟಿ ಇದುನ್ ಬರಿಬೇಕ್ ಹೆಂಗ ಆಗ್ಬಿಟ್ಟಿದಂದ್ರ್ ಒಂದ್ ಸೆಕೆಂಡ್ ಸಿಡ್ಲೆ ಬಡ್ದಂಗ ಆಗ್ಬಿಟ್ಟಿದೆ ರೀ ಇವಾಗ ನೋಡಿದ್ರೆ ಬೆಳಗಾವಿ, ಬಳ್ಳಾರಿ, ಬರದಬಂದೀನಿ
ನೀವು ಬಾಳ ತಮಾಷೆ ಆಗಿದ್ದೀರಿ ನಿಮ್ ಪ್ರಶ್ನೆ ಪತ್ರಿಕೆ ನೋಡ್ತಾ ಇದ್ರಿ
ಏ ಅವನಂತ ನಮ್ಮ ಗುರುಗಳಂತೂ ತುಂಬಾ ಹಾಸ್ಯ ಮುಖರಾಗಿ ನಕ್ಬಿಡ್ತಾರ ನೋಡ್ರಿ ನನ್ ಪ್ರಶ್ನೆ ಪತ್ರಿಕೆ ಅದ ಒಂದು ಸೀಡು ಸೆಕ್ಶುಅಲ್ ಪ್ರಾ ಇದು ಇತ್ತಲ್ರಿ ರೀ ಪ್ರೊಡಕ್ಷನ್ ಹಾ ಸಂತಾನ ಉತ್ಪತ್ತಿ ಅದಕ್ ನಾ ಅನ್ಸರ್ಗಳ್ ಕೇಳಿದ್ರೆ ನೀವು ಇದುಕ್ಕು ಶಾಕ್ ಆಗ್ಬಿಡ್ತೀರ್ರಿ. ಆಚ್ಚರಿ ಆಗ್ಬಿಡತ್ತಿರಿ
ಅವ್ರೀ ನೀವ್ ಅಷ್ಟೇ ಅಂತ ಅಲ್ರಿ ತ್ ಯಾ ಎಲ್ಲರೂ ಅದೇ ತರಾ ಬರ್ದಿದರೆ ಯಾರು ಕರೆಕ್ಟ್ ಆಗಿ ಓದ್
ಯಾ ಬೇರೆವ್ರ್ ಯಾರದರ ಅದಾರೀ ಅದಕ್ ಸಂಬಂಧಪಟ್ಟಿದ್ದಾರ ಬರ್ತರೆ ನಾನು ಬೀಜದಿಂದಾ, ಗಿಡದಿಂದಾ, ಕಾಂಡದಿ ದ ಬರದಂದೇನ್ರಿ
ಹ್ಹ್ ಹ್ಹ್ ಬೀಜಾ ಕಾಂಡಾ ಎಲ್ಲಾ ಎದುರಾ ಇತ್ತು ಇದ್ರಾಗ್ ಬರಲ್ರಿ ಸಂತಾನ ಉತ್ಪತ್ತಿಯಲ್ಲಿ ತೋಟಗಾರಿಕೆಯಲ್ಲಿ ದು ನೀವು ಹೋಗಿ ರೋಗ ಸಸ್ಯ ರೋಗಕ್ಕೆ ಬರ್ದ್ರ ಹೇಗ ರೀ ಅವ್ರು ಯಾವ್ದ ರೀತಿ ಪ್ರಶ್ನೆ ಪತ್ರಿಕೆಯನ್ನು ಕರೆಕ್ಟ್ ಮಾಡ್ಬೇಕ ರೀ
ಅದೇ ನೋಡ್ರಿ ಅದಕ್ಕೆ ನಿಮಗೆ ವಿದ್ಯಾವಂತರಿಗಿರೋದು ಮತ್ತು ಮುರ್ಖ ಕ್ಕಗರ ವ್ಯತ್ಯಾಸ ಇದೆರಿ
ಅದು ನಿಮ್ಗ್ ನೀವೇ ತಿಳ್ಕೊಬಾರತರಿ ಮೂರ್ಖರ ಅಂತ ನೀವ ನೀವೇ ಅನ್ಕೊಂಡ್ರೆ ಅದು ಸೆತ್ ಮೂರ್ಖರು ಆಗ್ಬಿಡ್ತಿರಿ ಅದು ನಮ್ ನಮ್ಮೇಲೆ ನಮಗೆ ಒಟ್ಟ ಆತ್ಮವಿಶ್ವಾಸ ಮ ಆತ್ಮ ಆತ್ಮಸ್ಥೈರ್ಯ ಇರ್ಬೇಕ ರಿ
ಯಾಕಂದ್ರೆ ನಾನು ಡಿಪ್ಲೊಮಾದಲ್ಲಿ ಓದ್ತಿರ್ಬೇಕಾದ್ರೆ ನನಗೆ ಈ......... ಈ ವಿಷಯದ ಕುರಿತು ಆಸಕ್ತಿ ಅಷ್ಟ ಇದ್ದದಲ್ಲಾ ಇಲ್ಲಿ ಇದೇ ವಿಷಯ ಬಂದ್ಬಿಟ್ಟು. ದೆ ಅಲ್ ನನಗ್ ಹಂಗಾಗಿ ಹೊರ್ತಗೀ ಅಷ್ಟ.
ಓ ನಿಮ್ದು ಡಿಪ್ಲೊಮಾ ಏನ್ರೀ.
ಹೌದ್ರೀ ನಾನು ಡಿಪ್ಲೊಮಾ ಪದವಿದಾರ.
ಮತ್ತೆ ಡಿಪ್ಲೊಮಾ ಪದವಿದಾರೆ ಹೇಗ ಇರ್ಬೇಕು. ನಿಮ್ಗೆ ಇವೆಲ್ಲಾ ಮೊದಲೇ ಈ ಬೇಸಾಯ ಶಾಸ್ತ್ರ ಆಗಿರ್ಬಹದು ಮಣ್ಣು ಶಾಸ್ತ್ರ ಆಗಿರ್ಬಹದು ಮತ್ತು. ಸಸ್ಯ ರೋಗ ಶಾಸ್ತ್ರ ಎಲ್ಲ ನಿಮ್ ಮೊದಲೇ ಕಸಿರ್ತಾರ ರೀ ನಿಮ್ಗೆಲ್ಲ ಮೊದ್ಲು ಎರಡು ವರ್ಷ ನೀವು ಕಲ್.
ವಿಷಯಗಳನ್ನ ಕಲ್ತವ್ರಿ ನಾವು.
ಹಾ ಮತ್ತೆ.
ಮತ್ತೆ ನಾವು ಕನ್ನಡದಲ್ಲಿ ಕಲ್ತಿದ್ದೀವ್ರೀ. ನಮ್ಗೆ ಆಂಗ್ಲ ಮಾಧ್ಯಮದದಲ್ಲಿ ಇದ್ದಿದ್ರೆ ನಿಮಗೆಲ್ಲಾ.
ಹ್ಮ್.
ಹೇಳ್ತಿದೀರಿ ಮಾತಾಡ್ತಿದೀವಿ ಡಿಪ್ಲೊಮಾ ಅಂದ. ಇದು ಡಿಪ್ಲೋಮವದ ಶಕ್ತಿ ಏನು ಅಂತ ಹೇಳ್ತಿದೀರಿ ನಿಮಗೆ.
ಹ್ಮ್ ಹ್ಮ್..... ಹೌದ್ ಬಿಡ್ರಿ ನೀವ ಹೇಳದು ಸರಿಯಾಗಿ ಐತಿ ಆದ್ರ ನೀವು. ಕನ್ನಡದಲ್ಲಿ ಕಲ್ತ ಮತ್ತೆ ಇದೆಲ್ಲ ಆಂಗ್ಲದಲ್ಲಿ ಬೇರೆ ಬೇರೆ ರೀತಿಯ ಶಬ್ದಗಳು. ಹೌದು ಬೇಗ ನಮ್ ತಲಹಳ್ಳಿ ತುಳಿಯಲ್ಲ ಬೇಗ ಅರ್ಥ ಆಗಲ್ಲ.
ಸಸ್ಯ ರೋಗಶಾಸ್ತ್ರದಲ್ಲಿ ಅವ ಶಬ್ದಗಳು ಅಂದರೆ. ಒಂದೊಂದು ಗೇಣ್ ಗೇಣ ಅದಾವ್ರಿ ಶಬ್ದಗಳು.
ಹ ಹಾ.
ನಾನ್ ನೋಡಿ ಓದಲಕ್ಕೆ ಬರ್ತಿಲ್ಲ ನನಗೆ ಅವನ್ನ ಕೂಡಿಸಿ ಕೂಡಿಸಿ. ಅಂತಿಂತ ದೊಡ್ಡ ಶಬ್ದಗಳ ಇದಾವ್ರಿ.
ಹೌದ್ರಿ ಕನ್ನಡ ಇದು ಆಂಗ್ಲ ಮಾಧ್ಯಮದಿಂದ ಕನ್ನಡಕ್ಕೆ ಅನುಸರಿಸಬೇಕಾದ್ರೆ ಬಹಳ ಬಹಳ ದೊಡ್ಡ ದೊಡ್ಡ ಇರಾತ.
ನೋಡಿ ನೋಡ ಹಾ ನೀವು ರೋಗ. ಪ್ರತಿ ಭುಜ ಬರ್ದ ಬಂದಿರ್ರರಿ.
ಹ್ಮ್.
ರೋಗ ತಿಭೂಜಾ.
ರೋಗತ್ರಿಭುಜ ರೋಗತ್ರಿಭುಜ ಬರ್ದವ್ರೀ ಅದು ಅದ್ರ ಅದು. ಅದು ಎಂದರೆ ಏನು ಅಂತ ಬರ್ದರಿ ಅದು ಮತ್ತೆ ರೋಗತ್ಬೀಜಗಳಲ್ಲಿ ನಾಲ್ಕು. ಅಂಶಗಳು ಬರ್ತಾವ್ರೀ ಮ ರೋಗ ತ್ರಿಭುಜದಲ್ಲಿ.
ಅದ ರೀ ಅದು ಎರಡ ರೀತಿ ಕೇಳಿದ್ದನ್ ರೋಗ ತ್ರಿಭುಜ ಬೇರೆ. ತ್ರಿಕೋನ ಮತ್ತೆ ನಾಲ್ಕು ಮೂಲೆಗಳಿರುವ ತ್ರಿಭುಜ ಬೇರೆ. ನಾನು ಎರಡ್ನ ಬರ್ದ್ ಬಂದಿದ್ದೇನರಿ ರೋಗತ್ರಿಭುಜಕ್ಕೆ.
ಕರದು ಮತ್ತು ತ್ರಿಭುಜ ಎರಡು ಬರ್ತವ್ರೀ.
ಚೌಕ ಆಕಾರ ಇರಲ್ರಿ ಅದು ಈ. ಶು ಇ ನೋಡ್ರಿ ಅದ ಒಂದು ಸ್ವೀಟ್ ನಿಮ್ ಮನೇಲಿ ಕಬರಿ ಚಿನಿ ಮಾಡ್ತಾರೀ.
ಆ.
ಕುಬರಿಚಿನ್ನಿ ಏನ್ ಮಾಡ್ತಾರ್ ನೋಡ್ರಿ ಸ್ವೀಟ್. ಅದ್ರಿ ಹಿಂಗ ಇರ್ತ ಡೈಮಂಡ್ ಶೇಪ್ನಾಗ ಇರ್ತ್ರಿ ಅದು.
ಹೌದದ್ಲ್ರರಿ ಹೌದ್ರೀ ಸೇಮ್ ಅದೇ ತರ ಇರತ್ರಿ.
ಹಾ ನಾನು ಇವತ್ತು ಬೆಳಗ್ಗೆ ಇದು.... ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ಏನ್ರೀ ಅದು ಅದಕ್ಕ ಏನಂತಾರೆ. ಅದ್ರಲ್ಲಿ ನೋಡಿದ್ರಿ.
ಆಟ್ರಿಫಿಸಲ್ ಅಂತ ಅಚ್ಚೆ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಏನಂತಾರಂತ ನನ್ಗೂ ಗತ್ತ. ಿ ಅದು ಎಲ್ಲಾ ಗೂಗಲಲ್ಲಿ ಗೀಗಲಲ್ಲಿ ನೋಡಿ ಓದ್ತಿವ್ರಿ ನಾವೇನು
ಹ ಇ ನೀವು ನಿಮ್ಮ ಯಶವಂತ್ ಅವ್ರು ಏನು ಬಿಗಿ ಬಿಲ್ಡಿಲ್ದಗೆ ಓದ್ಿ ದ್ದ ರೀ ೀಚಿ ಫುಲ್ಲ ಮುಂದೆ ಬರ್ತಿದ್ದರೀ ಅದೇ ಆಂಗ್ಲ ಭಾಷೆಲ್ಲ ಅಂತಾರಲ್ಲೇ ಆ ಮುಂದೆ ಬನ್ನಿ ಅಂದು ಆ ರೀತಿ
ಹ
ಬಂದು ಹಿಂದೆ ಬಂದು ಹಿಂದೆ ರೀ ಬಂದು ಹಿಂದೆ ಮಾಡ ೀರಿ ನೀವು
ಏನೇನ ಹೇಳ್ತಾ ಇದ್ರಾ ನಿಮ್ಮ ಭಾಷೆ ನಮ್ಗೆ ಸರಿಯಾಗಿ ಅರ್ಥ ಆಗ್ತ
ಬಂದು ಹಿಂದೆ ಅಂದ್ರೆ ಕಂಬ್ಯಾಕ್ ರೇ
ಅಬ್ಬಾ ಎಂತ ಮಾತಾಡಿದ್ರಿ ನೀವು ನೀವ್ ನಿಜವಲ್ರಿ ಇಲ್ಲಿ ಇಡ್ಬ್ದ್ರಿ ನೀವು ನೀವೆಲ್ಲಾ ಬಹಳಷ್ಟು ಶತಮಾನದ ಹಿಂದೆ ಕಾಲದಿಂದ ಹಿರಿಯರ ಕಾಲದಿಂದ ಹುಳ್ಕ ತೊಂಡ ಬಂದಿದೀರಿ ಅಲ್ರಿ ನೀವೆಲ್ಲ ಬಹಳಷ್ಟು ಶತಮಾನಗಳ ಕಾಲ ಹಿಂದೆ ಇರುವ ವ್ಯಕ್ತಿ ವ್ಯಕ್ತಿಗಳು ನೀವೆಲ್ಲಾ ಈಗಿನ ಕಾಲದ ವ್ಯಕ್ತಿಗಳಲ್ಲ ಇದು ಕಲಿಯುಗ ರೀ ನಿಮ್ಗೆಲ್ಲಾ ತ್ರೇತಾಯುಗ
ಆಂಗ್ಲ ಮಾಧ್ಯಮದಲ್ಲಿ ಹೇಳಿದ್ರೆ ಅದೇ ಬರ್ತಲ್ರಿ ಮತ್ತೆ ಅದೇ ರೀತಿ ಉಚ್ಚಾರವನ್ನು ನೀಡ್ತ ಅದು
ನೋಡ್ರಿ ಅಂದ್ರ ನೋಡ್ರಿ ನೀವ ಆಂಗ್ಲ ಮಧ್ಯ ಓದು ಹುಡುಗರು ಯಾವ ರೀತಿ ಆದದ ನೋಡ್ರಿ ನೀವೆ ಎಲ್ಲಾ ಹಳೆಗನ್ನಡ ಆಯತು ಕನ್ನಡದ್ದ ಮಾ ಥಡಿದ್ರೆ ನಮಗೆ ಆಂಗ್ಲ ಮಾಧ್ಯಮದ ಹುಡುಗರಿಗೆ ನೀವು ಯಾವ ರೀತಿ ಮತಡ್ತಿರೋನ್ನೋದು ಅರ್ಥ ಆಗ್ತಿಲ್ಲ
ನೋಡ್ರಿ ನೀವ್ ಅದ್ಕ್ಕೆ ಆಂಗ್ಲ ಮಾಧ್ಯಮಕ್ಕೆ ಕಲಿಬ್ಬಯಾಡ್ ನಾವೆಲ್ಲಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ದ ಬಂದವ್ರೆ ನಿಮ್ಮ
ನಾವುರೀ ಒಂದರಿಂದ ಐದನೇ ತರಗತಿಯವರಗ ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯಲ್ಲಿ ಓದ್ಾ ಇರೋದು ಮತ್ತೆ ಐದನೇ ತಾರೀಕು ನಮ್ದ ಏನೋ ಒಂದು ಮುರಾರ್ಜಿ ಅಂತ ಬರ್ದೇವ್ರಿ ಅದು
ಹ ನೀವು ಮುರಾರ್ಜಿ ವಿದ್ಯಾರ್ಥಿ ಏನ್ರೀ ಏನ್ರೀ ಶಣವ್ರಿ ನಮ್ಗೆ ಗೊತ್ತ ತ್ತೇಲ್ಲಲ್ಲ ಈ ವಿಷಯ
ಹೌದ್ರಿ ಅಂದ್ರೆ ಮುರಾರ್ಜಿ ಅಂದ್ರೆ ಮುರಾರ್ಜಿ ಅಲ್ರರಿ ಅಲ್ಪಸಖ್ಯಾತ್ರಕಲ್ಯಾಣ ಇಲಾಖೆ ಇದರಿ
ಅದ ಎಂತದ್ರಿ
ಅದು ಅಂದ್ರೆ ಹಿಂದುಳಿದವರಿಗೆ ಹಿಂದುಳಿದವರಿಗೆ ಸಿಕ್ಕರಿಗೆ ಜೈನರಿಗೆ ಮತ್ತೆ ಅವ್ರಿಗೆ ಅಂತಾನೇ ಅಹ ಕೆಲವೊಂದು ಸ್ಕೂಲ್ಗಳ ಇರ್ತಾವ ಶಾಲೆಗಳ ಇರ್ತಾವ್ರೀ
ಶಾಣವ್ರೆ
ಹೇಳ್ರಿ
ನೀವ್ ಕ್ರಿಶ್ಚಿಯನ್ ಏನ್ರೀ ಏಸು ಕ್ರಿಸ್ತ
ನಾವು ಅದರಲ್ಲಿ ನಮ್ಮ ಅದ ಇದು ಇತರೆ ಕ್ಯಾಟಗಳು ಅಂತ ಇತರೆ ವರ್ಗದವರು ಐದು ಪರ್ಸೆಂಟ್ ಕೇವಲ ಐದು ಪರ್ಸೆಂಟ್ ಮಾತ್ರ ಉಳಕಿದ ತೊಂಬತ್ತೈದು ಶೇಕಡ ಶೇ ಕಡರಶ್ಟು ಅವರೆ ಆ ಈ ಸಿಕ್ಕರು ಅವರಷ್ಟೇ ಮತ್ತೆ ಇತರೆ ಇತರಕ್ಕೆ ಇತರವರು ಉಳಿದರು ಬೇ ಕೇವಲ ಐ ಶೇಕಡ ಐ್ ಶೇಕಡ ಮಾತ್ರ ಇರು ಅ
ಐದು ಶೇಕಡ ಐದು ಭಾಗದಷ್ಟು ಇರ್ತಾರನ್ರೀ ಶವನವರು ಹ್ಮ್ ಮತ್ತೆ ರೀ ಹ ಬಾರಿ ಬರಿ ಶರಣವ್ರ ನೀವು ಇಷ್ಟು ವಿದ್ಯಾರ್ಥಿ ಆ ಶೇಕಡ ಐದರೊಳಗೆ ಇಷ್ಟು ಬಂದು ನೀವು ವಿಜ್ಞಾನವನ್ನು ಆರಿಸಿಕೊಂಡು ಇಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡ್ತಿದ್ದೀರಾ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯ ಬಂದಿದ್ದೀರಾ ಅಂದ್ರೆ ನೀವ್ ಎಷ್ಟ ಎಷ್ಟು. ಪ್ರಬಲ ವಿದ್ಯಾರ್ಥಿ ಮತ್ತು ಹಾ ಹ ಉನ್ನತ ವಿದ್ಯಾರ್ಥಿ ಇರ್ಬೋದು ನೋಡ ಸರ್ ಅವ.
ಯಾವ ಪ್ರಬಲ ಇಲ್ಲರಿ ಎಲ್ಲಾ ನಾವು ಅಕ್ಕಪಕ್ಕ ನೋಡ್ಕೊಂಡ್ ಬರ್ತಾರೆ ಬಂದಿವಿ. ಏನೋ ನಮ್ಮ ನಮ್ಮ ದೇವರು ನಮ್ಮ ಹನೆ ಬರಹ ಯಾವ ರೀತಿ ಬರ್ತಾನ ಅವ ರೀತಿ ಬರ್ತ. ರಿ ನಾವ ಏನ್ ನಮ್ಮ ಕೈಯಾಗ ಏನ್ ಐತ್ರಿ.
ಸೀನಿಯರ್ ಎಲ್ಲ ನಿನ್ನ ಬಗ್ಗೆನೆ ತಿನ್ ಚರ್ಚೆ ಮಾಡ್ತಾರ ಅಂತರಿ ಹಾ. ಇದು ವಸತಿ ನಿಲಯದಲ್ಲಿ ನಮ್ಮ ತರಗತಿ ವಿದ್ಯಾರ್ಥಿ ಏನಾರ ಇದ್ದಾರಲ್ಲ. ಅವರ ಎಲ್ಲಾ ನಿಮ್ಮ ಬಗ್ಗೆ ಚರ್ಚೆ ಮಾಡ್ತಾರಂತ್ರಿ. ವಿದ್ಯಾರ್ಥಿ ಏನರ ಅಂದ್ರೆ ನಮ್ಮ ತರಗತಿಯಲ್ಲಿ ಓದ್ತಿರೋರು ನಮ್ಮ. ಹಾ. ಅದೇ ಮತ್ತೆ ಎಲ್ಲಾ ತರಗತಿ ವಿದ್ಯಾರ್ಥಿಗಳು ಬಗ್ಗೆ ನಿಮ್ಮ ಬಗ್ಗೆ ಚರ್ಚೆ ಶರಣವರು ಆ ರೀ ಇದ್ದಾರೆ ಅಷ್ಟು ಓದ್ತಾರೆ. ಇಷ್ಟು ಮಾಡ್ತಾರೆ ಎಲ್ಲಾ ನಿಮ್ಮ ಬಗ್ಗೆನೆೇ ರೀ.
ನಮ್ಮ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾರೀ ನಮ್ಮದ ಏನು ನಮ್ಮ ನಮ್ಮ ಮುಖದಲ್ಲಿ ಕಳ ಇಲ್ಲ ನಮ್ ನಮ್ಮ ನಮ್ಮ ದೇಹದಲ್ಲಿ ಏನು ಶಕ್ತಿ ಇಲ್ಲ ನಮ್ಮ ಮುಖದಲ್ಲಿ ಕಳೆ ಇಲ್ಲ ನಮ್ಮ ಅಂತವರನ್ನ ಯಾರು ನೋಡ್ ತರಿ ಈಗ ನೀವ್ ನೋಡ್ರಿ ನಿಮ್ಮ ದೇಹ ನೋಡ್ರಿ ನಿಮ್ಮ ದೇಲ ಬಾಲೂ ದಷ್ಟ ಪುಷ್ಟ ಆಗೈತಿ ನಿಮ್ಮ ದೇಹದಲ್ಲಿ ಹಲವಾರು ಪೌಷ್ಟಿಕಾಂಶಗಳು ಅದವಾ ನಿಮ್ಮ ದೇಹ ನೋಡಲಿಕ್ಕೆ ಫುಲ್ಲು ಹ್ಯಾಂಡ್ಸಮ್ ಆಗಿದರಿ ಮತ್ತೆ ಜಿಮ್ಗೆ ಹೋಗ್ತರಿ ನಿಮ್ ನಿಮ್ಮಂತ ಅವರನ್ನ ವಿದ್ಯಾರ್ಥಿನಿಯರ ಆಗರ್ಬಹದು ವಿದ್ಯಾರ್ಥಿಗಳಾ ಆಗಿರ್ಬಹುದು ಅಚ್ಚು ಕಟ್ಟಾಗಿ ನೋಡ ತರಿ ನಮ್ಮನ ಯಾರ್ ನೋಡ್ತಾರೀ.
ಅಲ್ಲ ರಿ ನಿಮಗ ಏ ರೀತಿ ಕಮ್ಮಿ ಆಗಿದ್ರಿ ಏನ್ ಕಮ್ಮಿ ಆಗಿದಿ ಎಲ್ಲಾ ಚೆನ್ನಾಗಿದೆ ನಿಮ್ಮ ಇದು ಬಟ್ಟೆ ಉಡುಪು ಧರಿಸೋ ಶೈಲಿ ಚೆನ್ನಾಗಿದೆ ನಿಮ್ಮ ಯ ನಡೇವಳಿಕೆ ಚೆನ್ನಾಗಿದೆ ನಿಮ್ಮ ವಾ ವಾ ಇದು ರೀ ಅಡ್ಯಾ ಅಡ್ಡಾಡ್ತಿನಲ್ಲರಿ ಅಡ್ಯಾಡ ವಷ್ಟು ಇದು ನಡುವಳಿ ಕಿತ್ತ. ಚೆನ್ನಾಗಿದೆ ನಿಮ್ಮ ಕೂದಲಿನ.
ನೀವು ಇಂತಾ ಮಾತುಗಳನ್ನ ಇದೆ ನಿಮ್ಮ ಬಾಯಿಂದ ಕೇಳ್ತಾ ಇರೋದು ಮೊದಲನೇ ಬಾರಿ. ಏ ನಿಮ್ಮ ಬಾಯಿಂದ ಕೇಳ್ತಾ ಇರೋದು ಇಂಥ ಮಂತ ಶಬ್ದಗಳನ್ನ ಇಂಥ ಮಾತುಗಳನ್ನ ನಿಮ್ಮ ಬಾಯಿಂದ ಬಿಟ್ರೆ ಬೇರೆ ಯಾರು ಬಾಯಿಂದ ಬರಲ್ಲ ನೋಡ್ರಿ ಅದಕ್ಕೆ ನಿಮ್ಮನೆಲ್ಲ ಹಳೆ ಗನ್ನಡ ವೈ ಈ ಇದ್ದ ಹೇಳೇ ಗನ್ನಡದ ಪಿತಾಮಹ ಅಂತ ಕರಿತಾರೀ ನಿನ್ನಲ್ಲ.
ಹಳೆ ಜನರ ಪಿತಾಮಹಾರು ಬಾಹಳ ಜನ ಇದ್ದಾರೀ ಶರಣ್ಣವರೇ. . ನಮ್ನಯಾಕ ಅಂತ ದೊಡ್ಡ ವ್ಯಕ್ತಿಗಳ ಇದ್ರ ಹಿಂಗ್ ಹೋಲಸಬ್ಯಾಡ್ರಿ ಹೋಲ್ಸಾಕ್ ಒಂದು ಇದು ಇರುತ್ತರಿ.
ಎಷ್ಟು ಅಚ್ಚುಕಟ್ಟಾಗಿ ಮಾತಾಡ್ತಾ ಇದಾರೆ ನೋಡ್ರಿ ನಮಗು ನಿಜವಾಗ್ಲೂ ನಮ್ಮ ಮಾತೆ ಹೋಳ್ಳೆವಾಲ್ತ ಓ ನಿಮ್ಮ ಜೋಡಿ ಮಾತಾಡ್ಬೇಕ.
ಏ ಇಲ್ರರಿ ಮಾತ ಏಕ ಹೊಳಲ್ರರಿ ನಿಮ್ಮನ ನೋಡಿ ಅಲ್ಲಿ ನಮ್ಮ ವಿದ್ಯಾರ್ಥಿನಿಯರಿಗೆ ಮಾತ ತು ಏನು ಹೊಂಟಿಲ್ಲ ಅಂತ್ರಿ ಅವ್ರ ದಿನಾ ನಿತ್ಯ. ಕನಸನಲ್ಲೂ ಮನಸನಲ್ಲೂ ನಿಮ್ದೇ ಧ್ಯಾನ ಅಂತ್ರಿ. ಇದು ಎಲ್ಲಾ ನಮ್ಮ ಪರಿಚಯ ವಿದ್ಯಾರ್ಥಿಗಳು ಹೇಳ್ ಅಂತಿದ್ದಾರೆ ಹಿಂಗ ಎಲ್ಲಾ ಮಾತಗೊಳ.